ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾ
ಕೇಳಿಸತಾ ತಿ ಹೇಳ ಹೇಳು ನಿನ್ ಇನ್ನುಆ ಕೋಲ್ಡ್ ಹೋಗಿಲ್ವಾ ಶೀತ ಹಂಗೆ ಐತೆ
ವಾಯ್ಸ್ ಅಲ್ಲಿ ಗೊತ್ತಾಗ್ತೈತಿ
ಹ್ಮ್ ಮತ್ತೆ ಗೊತ್ತಾಗಲ್ಲ ನು
ಏನ್ ಸಮಾಚಾರ
ನ್ಬೇಕೇಕಪ್ಪಾ ನೀ ಏನ್ ಮಾಡ ಹ್ಮ್ ಒಳಗಣ ಅಂತ
ಹ್ಮ ಅದೇ ಅನ್ಕೊಂಡೆ ಗಂಡು ಮಟ್ಟೆ ಕಟ್ಟರೋದ್ ನೋಡಿನೇ ಯದ ಬಕ್ರ ನಿನ್ ಮಳಗ್ ಬಿದ್ದಿರುತ್ತೆ ಯಾವ್ದೋ ಬಕ್ರ ನಿದ ಬಲೆಗ್ ಬಿದ್ದಿರುತ್ತೆ ಹ್ಮ
ಬಕ್ರಾನಂತೆ ಬಕ್ರ ಹ್ಮ್ ಹೋಗೊಂಡ್ ಬಿಡು ಸುಮ್ನೆ ಯಾಕೆ ಖರ್ಚೆಲ್ಲ ಜಾಸ್ತಿ ಬರುತ್ತೆ
ಹ ಸುಮ್ನೆ ಒಂದ್ ಐದಾರ ಲಕ್ಷ ಖರ್ಚು ಮಾಡು
ಹ್ಮ್ ಅವೆ ಅದೆಲ್ಲ ಮಿಟ್ಟಂತ ಆಯ್ತಲ್ವ ಹೋಗ್ಬಿಡ್ತೀನಿ ಸುಮ್ನೆ ರಾತ್ಲಗ ಯಾರಿಗೂ ಕ ಕಂತೆ ತಕ್ರಾರ ಏನು ಮಾಡೆ ಅಲ್ವಾ
ಹ್ಮ್ ಹೋಗ್ಬಿಡು
ಹ್ಮ್ ಅಷ್ಟೇ ಬಿಡ ತಡಿ ನಾ ಉಪ್ಪಂ ಹೇಳ್ಬಿಟ್ಟು ಇಂತ ನಮ್ಮ್ ಪಿಚ ಎಲ್ಲಿ ಒಂದ್ ಹುಡುಗ ಐತೆ ಹಡ್ಗಿ ಹೇಳಿದ್ರೆ ಅದಕ್ಕೆ ಅವಡ್ಗೆ ಹೇಳೋದಿಕ್ಕೆ ನಾನು ಬಂದ್ಬಿಟ್ಟೆ ಅಂತ ಹೇಳ್ತೀನಿ ಹ ನ್ ಅಪ್ಪ ಏನಂತಾರ ನೋಡ್ತೀನಿ ಹಾ ಹೇಳಲಂಗೆ
ಮಏನಲ್ಲ
ಹಾ
ಹಂಗೆ ಹೇಳು
ಹ್ಮ್ ಹೇಳ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಹಂಗೆ ಹೇಳದು ನಮ ಸೀಚೆೆಗೆ ಒಂದ್ ಹುಡ್ಗಿ ಐತೆ ಆ ಹುಡ್ಗಿನೇ ನಂಗೆ ಹೇಳ್ಕೊಟ್ಟಿದ್ದು ಹಿಂಗ್ ಮಾಡು ಹಿಂಗ ಮಾಡು ಅಂತ ಹಾ ಅದಕ್ಕೆ ನಾನ್ ಹಿಂಗ್ ಮಾಡ್ಬಿಟ್ಟಿದ್ದೀನಿ ಅಂತ ಹಓ ಏನಂತ ನಮ್ಮಪ್ಪ ನೋಡಿಸಿ
ಹ್ಮ್ ಹ್ಮ ಹ
ಸರಿನಾ
ಓಕೆ ಮೇಡಮ್
ಹ್ಞೂ ಹ್ಞೂ ಮತ್ತೇನು ಸಮಾಚಾರ ತಿಂಡಿ ಆಯಿತಾ
ಏನಾರರು ಮಾಡೋಣ ಬಾ ಈರುಳ್ಳಿ ಟೊಮೊಟೊ ಏನಾದ್ರು ತಗೊ ಬಂದು
ಟಮಾಟೊ ಇನ್ನರುತಂದಂದು
ಈರುಳ್ಳಿಟಮೊಟೋ ಏನಾದಾರು ತಗೊಂಬಂದ್ ಚಿತ್ರನ ಪತ್ರನ ಏನಾರ ಮಾಡಣ
ಹ್ಮ್ ತಂಬ ಈರುಳ್ಳಿ ಟೊಮೊಟೊ
ನೀ ನಿಜ
ಹಾ ಹ ಹೆಂಗಗೆ ಹೇಳ್ತತಿ್ ನೋಡ ಅದನ್ನ ನನ್ ಮೇಲೆನೆದ ಬಕದು ಆಗ ದೇ ಚೆನ್ನಾಗಿಲ್ಲ ಇಂಡಕ್ಷನ್ ಇ ಅಯ್ಯೋ ಒಂದ್ ಗಂಟೆ ಇರ್ಬೇಕಲ್ ಕಾಲೆಲ್ಲ ನೋಬರ್ತೇತಿ
ಹಾದನ್ನು ಇವ ಗೋ ನೋಡ ನ ಎಲ್ಲಾದ್ರು
ಹ್ಮ್ ಯ ಅವ್ಳು ಇವ್ಳ ತಂದಿದಿಲ್ಲ ನೋಡು ಈರುಳ್ಳಿ ಹೆಂಗ ನಂಗೆ ಗೊತ್ತಿಲ್ಲ ಪೂಜೆ ತಗೋ ಬಂದ್ಲು ಟಮಾಟೊ ಇತ್ತು ಅನ್ಕೋ ಕಬೋರ್ಡ್ ಇರಬೆಕ ನೋಡು ಒ ನಿನ್ನೆ ನೋಡಿದ್ದೆ ನಾನು ನೋಡಿದ್ರೆ ಹ್ಮ್ ಅದೇ ಮತ್ತ ಏನಾರು ತಿನ್ಬೇಕ ಅನ್ಸ್ತಾಯ್ತಾ
ಚಳಿಗೆ ಏನಾರ ತಿನ್ನಬೇಕ ಅನ್ಸ್ತೈತೆ
ಕನ್ಸುತ್ತೆ ಸ್ವಲ್ಪ ಹೊತ್ತ್ ಹೊರಗಡೆ ಹೋಗು ಬಿಸಿಲು ಬತ್ತೈತೆ ಒಂದ್ ಹತ್ತು ಹತ್ತ ನಿಮಿಷ ಓಡಾಡ್ಕೊಂಡ ಬಾ ಹ ಚಳಿಗಿಳಿ ಎಲ್ಲ ಬಿಡ್ತೈತಿ ಇಲ್ಲ ಅಂದ್ರೆ ಹಂಗೆ ಇರುತ್ತೆ
ಹ್ಮ್ ಹ್ಮ
ಹತಾನೆ ಹ್ಮ ನೀನ್ ಕೆಲ್ಸ ಇನ್ನು ಬಿಡ ಬಿಟ್ಟಾರೀ ನಿಮ್ಗೆ
ಕೆಲ್ಸ ಮುಗಸದೆ ಇವತ್ತ ಏನು ಕೆಲ್ಸ ಇಲ್ಲ
ಮುಗದೇತಾ ಅಷ್ಟೇ ಇನ್ನೇನು ಮಾಡಂಗಿಲ್ಲ ಹ ಮಲ್ಕೋಬಿಡಿ ಮಾತಂಗರಿ
ಗೀಸರ್ ಆನ್ ಮಾಡಿದೀರ ಎಲ್ಲಾ
ನಾನು ಇನ್ನು ಸ್ವಲ್ಪ ಲೇಟ್ ಅಲ್ವಾ ಅದಕ್ಕೆ ಮಾಡಿಲ್ಲ ಯಾಕೆ ಸ್ನಾನ ಮಾಡ್ಬೇಕೆ ನೀನು ನಾನೆಲ್ಲೋ ರಾತ್ರಿ ಅಷ್ಟೊಂದ್ ಎಣ್ಣೆ ತಿಕ್ಕತಾ ಇದ್ದಲ್ಲ ಅದಿಕ್ಕೆ ಬೆಳಗ್ಗೆ ಏನಾದ್ರು ಬೇಗ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಆಫೀಸ್ ಏನಾದರೂ ಹೋಗ್ಬೇಕೇನ ಅನ್ಕಂಡೆ
ಇಲ್ಲ ತಲೆ ನೋಯ್ತಿತ್ತಲ್ಲ ಅದಕ್ಕೆ ಹ್ಮ್ ಶೀತ ಇನ್ನ ಶೀತ ಆಗ್ತಾಯಿತಾ
ಇನ್ನೇನು ಎಣ್ಣೆ ತಂಪತಾನೆ
ಹ್ಮ
ಹ್ಮ್ ಮತ್ತೆ ಇನ್ನು ಶೀತ ಆಗಲ್ವೆ ಶೀತ ಆಗುತ್ತಾ ಅಂತ ಕೇಳ್ತಿಯಾ
ನಾನು ಸರಿ ಹೋಗುತ್ತೇನೆ ಎಣ್ಣೆ
ಹ ಎಣ್ಣೆ ಹಚ್ಕೊಂಡ್ರೆ ತಲೆನೋವ ಬಿಟ್ಕೊಡುತ್ತೆ ಆದ್ರೆ ಶೀತ ಇನ್ನುೂ ಜಾಸ್ತಿ ಆಗುತ್ತೆ ಇದೆ ತಾನೇ ಆ ತಂಪಗದಿತ್ತಾನೆ ಎಣ್ಣೆ ಹಚ್ಕಳೋದು ನೀನ್ ಏನಕ್ಕೆ ಹಚ್ಕೊಂಡೆ ಹಾ ಮಾಡ್ಕೊಂಬ ಗೀಸರ್ ಆನ್ ಮಾಡ ಆನ್ ಲ್ಲಿ ಇಲ್ಲ ಅನ್ಕೊತೀನಿ ಹನ್ನೊಂದುವರೆ ಆಯ್ತು ಹೋಗ ಅಜ್ಜಿ ಬಂದ ಆಮೇಲೆ ಬಡ್ಕೋತೈತೆ
ಅವಜ್ಜಿ ಬಂದ್ ಅವಜ್ಜಿಗ್ ಬಂದ್ ಕ್ಲೀನ್ ಮಾಡ ಹೋಗ್ಲಿ ಆಮೇಲೆ ಹೋಗ್ತನಿ
ಹ್ಮ್ ಹಂಗೆ ಮಾಡು ಇಲ್ಲಾ ಅಂದರೆ
ಹ್ಮ್
ಮತ್ತೆ ಕೆಲ್ಸ ಮುಗಿತೆೇ ನ ಹೋಗಿ ಬಿಟ್ಟ ಬವಾಗ ಅದೇನೋ ತರ್ತೀನಿ ಅಂದಲ್ಲಾ ನೋಡೋಣ ಇಬ್ರು ಪ್ರಯತ್ನ ಮಾಡೋಣ ಅದೇನಂದ ದಬಕ್ ನೋಡು
ಹ
ಹ್ಮ್ ಮತ್ತೆ ಇಲ್ಲಾ ಅಂದ್ರೆ ಮಲ್ಕಂಬಿಡ ಸುಮ್ನೆ ಸ್ವಲ್ಪ ಹೊತ್ತು ಆಮೇಲೆ ಎದ್ರಾ ಆಯತು ಹ ಹಂಗೆ ಮಾಡವ ಎಂಗ್ ಮಾಡ್ತಿಯಾ
ಆ ಇವಾಗ ಹೋಗಿ ಗಂಜಿ ಮಾಡ್ಕೊಂಡು ಬರ್ತೀನಿ ಪಸ್ಟು
ಹ್ಮ್ ನಿಂಗ ಏನಾದ್ರು ಖಾರದ ಏನಾದ್ರು ತಿನ್ಬೇಕನ್ಸ ಹಾ
ಹೂ
ನೆನ್ನೆ ಎಲ್ಲ ತಿಂದಿಯಲ್ಲ ಅದೇ ಶೀತ ಆಗೈತಲ್ಲ ಬಾಯಿ ಆತರ ಆಗಾಕ ಏನ್ ಮಾಡಕ್
ಹ್ಮ್ ಹೌತಾನೆ ಹ್ಮ್ ನೋಡ್ ಹೆಂಗ್ ಮಾಡ್ತಿಯಾ ನಿನಗೆ ಸಂಬಂಧಪಟ್ಟಿದ್ದು ಹೂ ಏನ್ ಮಾಡ್ತೀಯ ನೀನೇ ಮಾಡ್ಬೇಕು ಅಷ್ಟೆ ಹ್ಮ್ ಸರಿ ಸರಿ ಏನೋ ಮಾಡವ ನೀನ್ನು ಕೆಲ್ಸ ಇಷ್ಟ ಬೇಗ ಮುಗಿಸಬಿಡಿ ಹೇ ಎಲ್ಲಾರು ಆರಾಮಾ
ಇಲ್ಲ ಏನ ಮೂರ್ ದಿವಿಸದಿಂದ ನಾ ಜಾಸ್ತಿ ಕೆಲ್ಸ ಏನ ಯಾಕು ಹ್ಮ್
ಮತ್ತತ್ ನಿಮ್ಗೆ ಆರಾಮ್ ತಾನೆ ಕೆಲ್ಸ ಇಲ್ಲ ಅಂದ್ರೆ ನಿನ್ ಸಂಬಳ ಏನಾದ್ರು ಕಡಿಮೆ ಕೊಡ್ತಾರ ಅಷ್ಟೇ ಸಂಬಳತ ನೀ ಕೊಡೋದು ಒಂದೊಂದ್ಸಲ ಜಾಸ್ತಿ ಕೊಟ್ಬಿಡ್ತಾರಲ್ವಾ ಕೆಲ್ಸ ಇಷ್ಟ್ ದಿನ ಇಿಂದ ಕಡಿಮೆ ಮಾಡಿ ಮಾಡಿ ಒಂದ್ಸಲ ದೊಳ್ದಿದಾಗ ಮಾಡ್ಬಿಡ್ತಾರೆ ದಿನಪೂರ್ತಿ ಅಲ್ವಾ ಅದು ಭಯ ನಿಮಗೆ ಹ್ಮ್ ಹಂಗೆ ಏನು ಮಾಡಕ್ಕಾಗಲ್ಲ ಕೆಲವೊಂದ್ಸಲ ಕಡಿಮೆ ಇರುತ್ತೆ ಹಂಗ ಆಾಕಳ್ಸಬದ್ಲು ಮಲ್ಕೊಬತಾನೆ
ಮಲ್ಕೊಂತೀನಿ ಮಲ್ಕೊತೀನಿ
ಹ್ಞ ಮಲ್ಗು ಮಲ್ಗು ಮಲ್ಕೊಂಡು ಸ್ವಲ್ ಭತ್ತಾದಮೇಲೆ ಇದ್ದು ಅದನ ಕೇಳಿ ಎಲ್ಲ ನೋಡೋ ಆಗುತ್ತಾ ಹೊರ್ಗಡೆ ಏನಾದಾರ್ೂ ವೈತ್ಯ ಹ್ಮ್ ತಗೊಂಡ್ ಬರ್ತೀಯಾ ಹೆಂಗೆ ಏನು ಅಂತ ಹ್ಮ್ ಹ್ಮ್ ಸರಿ ಸರಿ ನೋಡು ನೋಡ ಇದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲ ನ ಈ ದೋಸಿರೆ ನನ್ ನಮ್ಮ ಮೇಡಮ್ ಜೊತೆ ತಗೊಂಡಿದ್ದಿದ್ದು
ಹ್ಮ
ನ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ವ ನಾವು ಮೂರು ಜನ ನಾಲ್ಕು ಜನ ಒಬ್ಬ್ರಿಗೆ ಸೀರೆ ಸಿಗ್ಲಿಲ್ಲ ಈಥರದ್ದು ಅವ್ರು ಇನ್ನೊಂದುಥರದ್ದ ಸ್ವಲ್ಪ ಡಿಫ್ರೆಂಟಾಗಿರ ತಗೊಂಡರು ಇದೇ ಥರನೇ ನಾವು ಮೂರು ಜನಕ್ಕೆ ಮೂರು ಪ್ಪಿ ಸಿಿದ್ಧವು ಅವ್ರು ತಗೋಳಿ ಅಂದ್ರೆ ಮೇಡಮ್ ಮೇಡಮ್ ಬೇಡ ಬೇಡ ನೀವು ಮೂರು ಜನನೇ ತಾಳಿ ನಾನು ಇ ಸ ಇದರಲ್ಲ ಸ್ವಲ್ಪ ಬೇರೆ ತಗತೀನಿ ಅಂತ ಅವ್ರು ತಗೊಂಡ್ರು
ಹ್ಮ್ ಹೌದಾ ಅಪ್ಪ ನಂಗೆ ಎರಡು ವರ್ಷ ಮೂರ್ ವರ್ಷ ಹನರ್ಸಲ್ಲ ಹ್ಮ ನಿ ಹ್ಮ್ ಹ್ಮ್ ಹ್ಮ್
ಹೊಲ್ಸಿದ್ರೆ ಹಾಕೊಬಿಡ್ತಿನಿ ಹಳೆದಾಗಬಿಡ್ತೈತಿ
ಹ್ಮ್ ಒಂದ್ಸವಲ್ ನಿಧಾನಕ್ ಮಾತಾಿದ್ರಿ ಇಲ್ಲಿ ಯಕು ಬರ್ತೈತೆ
ಹೌದಾ ಹ್ಞೂ ನಿಮ್ಗಂತೂ ಕೋಲ್ಡ್ ಆಗೈತೆ ಪೇಷಂಟ್ ಆಗಿದ್ದೀರಾ ಅಂತ ನಾನು ಪೇಷೆಂಟ್ ಆಗಿಲ್ಲೆ
ಹಂಗಲ್ಲ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ
ಹೌದಾ ಸರಿ ಸರಿ ಆಯ್ತು
ಹ್ಮ್ ಹ್ಮ್ ಮತ್ತೆ
ಹೋಗು ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ಹಾಕೊಂಡ್ ಬಾ
ಹಾಸ್ಪಿಟಲ್
ಹ್ಮ್ ಇಲ್ಲಾಂದ್ರೆ ಇವತ್ತೊಂದು ಮಾತ್ರೆ ಹಾಕೋ ನಿನ್ನೆ ಸಲ್ ನೆನ್ನೆ ತರ ಕೋಲ್ಡ್ದು ಅಕೋ ನೆನ್ನೆನೇ ಹೇಳ್ದ ತಾನೆ ಸಂಜೆ ತಗೊಂಬಾ ಅಂತ ಹ್ಮ ಮರ್ತೋಗಿತ್ತ
ಮರೆತೋಯ್ತು
ಹ್ಮ್ ಆಮೇಲೆ ಹೋಗ್ತೀಯ ಅಲ್ವಾ ಹೊರ್ಗಡೆ ಆಗ ತಗೊಂಡ್ ಬಾ
ನೋಡಣ ತಗೋಬರ್ತ್ರಿನಿ
ಹೋಗಿ ತೊಗೊಂಡ ಬಾ ಹೇಳ ಹಂಗೆ ಹೇಳದೆ ಹೇಳ್ಬೇಕಪ್ಪಾ ಎಲ್ಲ ನಿಮ್ದೆ ಎಲ್ಲ ನಮ್ದೇನು ಐತೆ
ಹ್ಮ್ ಏನಿಲ್ಲ ಹೇಳಬೇಕು ನೀವೇ
ಮಾಲ್ಕೋ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡು ಏದೇಳು ಆಮೇಲೆ ಹ್ಮ್
ಹೌದು ಹಂಗೆ ಹ್ಮ್ ಹಂಗೆ ಮಾಡ್ತೀನಿ
ಮಾಲ್ಕೋ ಮಕ್ಕೊ ಇದು ಒಂದ ಕೆಲ್ಸ ಮಾಡು ಈಗ ಹೆಂಗೋ ಇದಕ್ಕೆ ಹೋಗುತಿಯಲ್ಲ ಒಂದ್ ಮೆಂತೋ ಪ್ಲಸ್ ತಗೊಂಡು ಬಾ ತಲೆಗೆ ಮೇಲೆ ಪಂತಿ ಇರುತ್ತೆ ನೋಡೋ ಪಂತಿ ಅದಿಕ್ ಚೆನ್ನಾಗ್ ಹಾಕಿ ಹುಜ್ಕೊ ಉಜಕೊ ಹುಚ್ಕೊಂಡು ಸ್ನಾನ ಮಾಡಬಿಡು ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಅದು ಧೂಳು ಇಲ್ಲ ಈಟಿಂದ ಉಷ್ಣ ಇಂದ ಆಗಿದ್ರೆ ಹೋಗ
ಹ್ಮ್
ಹ್ಮ್ ತಾಂಬಾ ನನ್ನ ಹತ್ರ ಇತ್ತು ಖಾಲಿ ಆಗ್ಬಿಟ್ಟಿದೆ
ಹ್ಮ್
ಬಿಸಲೆ ಬರ್ತಿಲ್ಲ ಅಲ್ವಾ
ಹ್ಮ್ ಅದೇ ಸ್ವಲ್ಪ ಸ್ವಲ್ಪ ಬರ್ತಾಇದೆ ಹೊರ್ಗಡೆ ಸ್ವಲ್ಪ ಬರದು ಸ್ವಲ್ಪ ನೆರಳು
ಇದು ಮಳೆಗಾಲದ ಚಳಿಗಾಲ
ಹಾ ಮಳೆ
ಮಳೆಗಾಲನ ಚಳಿಗಾಲನ
ಮಳೆಗಾಲ ಇದು ಚಳಿಗಾಲ ಅಂತ ಯಾರು ಹೇಳ್ದವರು ಹ್ಮ್ ಮಳೆಗಾಲ ಆಗಿರೋದಕ್ಕೆ ಮಳೆ ಬರ್ತಾ ಇರೋದು ಬಿಸಿಲು ಗಾಲ ಆಗಿದ್ರೆ ಬಿಸಿಲು ಬರದು ಬಿಸ್ಲು ಇವಾಗೂ ಬತ್ತೈತೆ ಕಡಿಮೆ ಕಡಿಮೆ ಬರುತ್ತೆ ಅಷ್ಟೆ ಜಾಸ್ತಿ ಬರಲ್ಲ ಹ್ಮ್ ನೀವ್ ಹೊರ್ಗಡೆ ಹೋದ್ರೆ ತಾನೆ ಅಲ್ಲೇ ಸೇರ್ಕೊಂಡು ಕುೂತ್ಕೊಂಡ್ರ್ತೀ
ಅದಕ್ಕೆ ಬಿಸಲುದ್ಯೋ ನೆರಳಿದ್ಯೋ ಏನಾಗಿದ್ಯೋ ಅಂತ ಏನ ಗೊತ್ತಾಗಲ್ಲ ಹೊರ್ಗಡೆ ಹ್ಮ್
ಅದು ನಿಜಾನೇ
ಗಾಳಿ ಹೊಡ್ಕೊಂಡಾಗ ಅಷ್ಟು ಜೋರಾಗಿ ಬೀಸ್ತೈತಿ
ಯುವ್ವ ರಾಘವೇಂದ್ರ
ಶುರು ಅಲ್ವಾ
ಯಾವಾಗಿಂದ ಆಷಾಢ
ಆಷಾಢ ಹದ್ನಾಲ್ಕನೇ ತಾರೀಕು ಅನ್ಕೊಂತೀನಿ ಗೇನು ಇವತ್ತ ಅವತ್ತೇ ಒಂದನೇ ತಾರೀಕು ಇನ್ನು ಹದಿಮೂರು ದಿನ ಹದಿನಾಲ್ಕಕ್ಕೆ ಪ್ರಾರಂಭ ಆಗುತ್ತೆ
ಹ್ಮ್
ಹ್ಞೂ ಹಾಂ ಹದಿನಾಲ್ಕು ಜುಲೈ ಹದಿನಾಲ್ಕಿಂದ ಆಗಸ್ಟ್ ಹದ್ನಾಲ್ಕು ಹದ್ನೈದಕ್ಕೂ ಇರುತ್ತೆ
ಜೂ ಅಲ್ಲ ಏನ್ ಗೊತ್ತಾ ಈಗ ಜುಲೈ ಅದ ಹದ್ನಾಲ್ಕರಿಂದ ಜೂನ್ ಜುಲೈ ಆಗಸ್ಟ್ ವರ್ಗೂ ಯಾವ್ದೇ ಮದ್ವೇ ಮಾತುಕತೆ ಮಾಡೋ ಮಾತಾಡಲ್ಲಲ್ಲ
ಇವಾಗಲ್ಲ ಆಗಸ್ಟ್ ಹದ್ನಾಲ್ಕರಿಂದ ಆಷಾಢದಲ್ಲಿ ಆಷಾಢ ಮತ್ತ ಅದ್ರಲ್ಲಿ ಒಂದೊಂದ್ಸಲ ಹ ಒಂದ್ ಹದ್ನೈದು ದಿನ ಅಥವಾ ಒಂದ್ ತಿಂಗಳು ಅಧಿಕ ಮಾಸ ಅಂತ ಬರುತ್ತೆ ಒಂದೊಂದ್ಸಲಿ ಬರ್ತದೆ ಅವಾಗನು ಅಧಿಕ ಮಾಸದಲ್ಲೂನು ಹಿಂದೂಗ್ಳು
ಹ್ಮ್ ಯಾಕ ಅದ್ರ ಮಾತಾಡ ಮಾಡಲ್ಲ
ನನ್ಗ ಅದು ಗೊತ್ತಿಲ್ಲ ನನ್ ಕೇಳಲಿಲ್ಲ
ಹ್ಮ್
ಹ್ಮ್ ಸರಿ ಕೇಳ್ತೀನಿ ನಮ್ಮಮ್ಮಗೆ ಯಾಕ ಮಾತ ಮದ್ವೆ ಮಾಡಲ್ಲ ಹಿಂದುಗಳು ಆಷಾಢದಲ್ಲಿ ಅಂತ ಹೇಳಿ ಕೇಳ್ಕೊಂಡ್ ಬರ್ತೀನಿ ಊರಿಗೆ ಹೋದಾಗ
ಸರಿ ಸರಿ
ಹ್ಮ್ ನೀನ್ ನಿಮ್ಮ ಅಮ್ಮನ್ ಕೇಳು ಗೊತ್ತಿರುತ್ತ ಅವ್ರಿಗೆ ಅಂದೆ ನಾವು ಕ ನನಗ ಏನದ್ರ ಅವಶ್ಯಕತೆ ಕತೆ ಇದ್ದಿಲ್ಲ ಅದಕ್ಕೆ ಕೇಳಲಿಲ್ಲ ಅಷ್ಟೇ ಹ್ಞೂ ಇವಾಗ ನೀನು ಕೇಳಿದೀಯಲ್ಲ ನೆನಪಾಯ್ತು ಇನ್ನೊಂದ್ಸಲ ಹೋದಾಗ ಕೇಳ್ಕೊಂಬಂದು ಹೇಳ್ತೀನಿ
ಹ್ಮ್ ಸರಿ ಅಯ್ಯೋ ಉಪ್ಪಾಗಿತ್ತು ಏನೋ ಒಂದೆರಡು ತಿಂದ್ ಮತ್ತಂಗೆ ಮುಚ್ಚಿಟ್ಟಿನಿ
ಹಂಗಂತಿಯ